ಕರ. ಟೈಮಿಂಗ್ ಹನ್ನೆರಡು ನಿಮಿಷ್ ತೊಳತ್ಲೆ ಅದು.
ಈಗ.
ಇದ್ ಏನಿದು ಮ್ಯಾಲ ಹನ್ನೆರಡು ನಿಮಿಷ ಐತಿ ಇಲ್ಲಿ. ಯಕ್ ತೋರುಸ್ತೇತ್ ಇದ್.
ಅದ್ ಹಂಗೆ ತೋತ್ -
ಇರ್ಲಿ ಇರ್ಲಿ ಇರ್ಲಿ ಬಿಡು ಮಾತಾಡ್ ಹತ್ ನಿಮಿಷ ಆಗೇನ ಕಟ್ ಮಾಡಕ್ ಬರ್ತೇತಿ.
ಅದೇ.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
ಭಾಳ ಆಯ್ತು ಬಾಳ್ ಹದು ಓದದು.
ಹೇ ಓದದು ಬಾಳ ಇತ್ತ ಗೊತ್ತಿತ್ ನನಿಗ. ಅದಕ್ಕೆ ಬಾಕಿ ಅದಕ್ಕೆ ಬ್ಯಾಕ್ ಬ್ಯಾಕಪ್. ಬ್ಯಾಕಪ್ ಇದು ನಮ್ಗೆ ಬ್ಯಾಕಪ್ ಇದು.
ಹ್ಮ. ಇಷ್ಟ್ ದಿನ ನಾವ ಕೋಚಿಂಗ್ ಹೋಗೋದು ಬರೀ ಇದ್ರ ತಿರುಗಾಡೋದ್ ಒಳಗ.
ಹ್ಮ್ಮ್.
ಈಗ ಒಂದ ಇಷ್ಟ್ ದಿನ ಆಯ್ತು ಒಂದಿಟ್ ಬೇಶ್ ಓದಾಕತ್ತೇವಿ.
ಎಷ್ಟ್ ತಸ್ ಹೋತೀ.
ಒಂದ್ ಎರಡ್ ತಾಸು.
ಎರಡ್ ತಾಸ.
ಅಲ್ಲಿ ಯೋಳ್ ತಸ್.
ಹ್ಮ್ ಅಲ್ಲಿ ಯೋಳ್ ತಸ್ ಕುಂತ್ ಓದತ್ಲಿ ರಾಡಿ ಬಿದೋಗಿರ್ತತಿ.
ರಾಡಿ ಬಿದಿರ್ತದ.
ಹೋ.
ಅವರು ಅದ್ರ ಓದರ್ತಾರ್ ಮಕ್ಕಳು.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
ಹ್ಮ
ಅವ್ ಸಡವ ಸುಳ ಮಕ್ಳು ಬರ್ಸಾಕತ್ರ ಅಂದ್ರ ಒಂದೊಂದ್ ತಾಸ ನಾಷ್ಟ ಬರ್ಸೆ ಬರ್ಸ ತರ್ಪ.
ಅವರ ಕನ್ನಡ ಬರ್ಬೇಕಲ್ಲೇ ದೋಸ್ತ.
ಕೌಡ ಬರಿಬೇಕು ಹೇಳಕತ್ತ ಒಬ್ಬ್ರೊಬ್ರು ಹೇಳ್ತಿರ್ತಾರೆ ಒಂದೊಂದು ನಗ್ಸ್ಕೋತ ಹೇಳಿದ್ರ ಒಂದ್ತಿಳೀತಾವಪ್ಪಾ. ಒಬ್ಬ್ರಬ್ ಮಕ್ಳ ಬ್ಯಾಸಗೆ ಅವ್ರೇ ನಗುದಿಲ್ಲ ಮಕ್ಳ.
ಹ ಗಾಬರಿ ಇದ್ದಂಗ ಇರ್ತಾವ ಕರೆ ಅವು.
ಗಾಬ್ರಿ ಇದ್ದಂಗೆ ಅವ್ನವ. ಒಂದೊಂದ್ ಅಂತ್ರು ಹುಚ್ಚರು ಹುಚ್ಚರು ಟೈಪ್ ಮಾಡನ ಮಾಡಿರ್ತ ಬುಡ್ಕ್ರ ಆದ್ರರು ಹೇಳ್
ಕರೆ ಕರೆ ಎಲ್ಲಾ ಇರ್ತೇತ್ ಎಲ್ಲಾ ಇರ್ತೈತಿ. ಏನ್ ಕಣ ಸೆಲ್ಫ್ ಸ್ಟಡಿ ಈಗ ಅಷ್ಟ ನಿಂದು.
ಸ್ಟಡಿ
ಸಲ್ಫ ಸ್ಟಡಿ ದ್ಯಾಟ್ಸ್ ಅಷ್ಟ ಈಗದ. ಆ ಮಾಡ ಏನ್ ವಜ್ಜಿಲ್ಲ ಮಾಡ.
ಹ್ಮ್ ಬೇಕು.
ಮಾಡಳೆ ಬೇಕು ಹ. ಈ ಫೀಲ್ಡಿಗೆ ಬರ್ಲ ಅಂತ ಹೆಂಗಿದ್ರ. ಈ ಫೀಲ್ಡಗ್ ಬರಲ್ಲಂತಿ.
ಎಡಗ ಮರತ್ ಬಿಡೋದೀನ. ಲಶನ್ಯಕ್ ನೋಡುದು ಇನೀ ಫೀಲ್ಡ್.
ಫಲ್ಡ್ ನೀ ಲಾಸ್ಟ್ನಗ್ ಏನ್ ನೋಡ್ತಪಾ ಇದನ್ನ ಮುಗುದು ಆ ಬರಾಂಗಿಲ್ತು. ಹೋದ ನಾನ ನೀ ಬ್ಯಾಪ್ ಐತಿ ತಲೆ ಕೆಡಸೋಕ್ಕೆ ಹೋಗಲ್ಲ ನೀ. ಗತ ನನಗ ಅಲ್ಲ ಇದನ್ನು ಮುಗಿಸ ಕ ಇದಕ್ಕ ಟೈಮ್ ಹೋಗಿ ಮತ್ತ ನೀನು ಅಲ್ಲಿ ಈಗ್ ಸಿಲೆಬಸ್ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋದ ಯಾವಾಗೋ ನೀವು ಓದೋದು ನೀ ಕ್ಲಾಸ್ ಕಳ್ಕೊ ಹೊಓದ್ಕೊಂತ ಓದ್ದಂಗಿಲ್ಲ.
ಅದೇ ಜಗ್ಗತ್ ನೀ ಒಂದ್ ವರ್ತ್ ಕುಂದರ್ಬೇಕ.
ಹ ಮತ್ತ ಇಲ್ಲೇ ಒಂದ್ ವರ್ಷ ಅಕ ಓ ಓಲಿ ಎರಡ್ ವರ್ಷ ಹಡಿದ್ರುನು ನಿಮ ಮುಂದ್ ಸಿವಿಲ್ ನಿನ್ ನೆನ ಪರಿತಿತಿ ನ ನಾ ಡಿಗ್ರಿ ಯಾವ್ ಮಾಡಿದ್ನಯ ಅನ್ನಕ್ ಅತ್ ಬಿಡ್ತೀನಿ ನೀನು ಹ.
ಏ ಇದು ಆಯ್ತಂದ್ರ ಆಯ್ತು ಇಲ್ಲಿ ನ ಸುಮ್ ಹೈದ್ರಾಬಾದ್ ಈಗ ಇದನ್ನೇ ಚಿ ಲ್ ರಿಲೇಟೆಡ್ ಮಾಡುದು.
ಮತ್ತೆ ಅದ ಕೂದಾ ಹಣ ಅವನೌನ್.
ಮತ್ತ ಈ ಎಡಬಲ್ಲಿ ಯು.
ಯ ಪಪ ಹೊಗಿದ್ರು ಈ ಅದಕ ಸ್ಕೆಚ್ ಹಾಕಿದ್ರಿ ಅಪ್ಪ ನೀವು.
ಮ ಇದು ಇದು ಆಗಿಂದ ಅಲ್ಲಿ ಸ್ಕಚ್ ಹಾಕುದಪ.
ಅಲ್ಲ ಅದ ಸ್ಕೆಚ್ ಹಾಕ್ಬಿಡ್ರಿ ಅದನ್ ಯಾಕ್ ಸ್ಕೆಚ್ ಹಾಕ್ತಿರಿ ನೀವು.
ಯಾಕೆ
ಅದು ಸ್ಕೆಚ್ ಹಾಕಬಾರದು ನೀವೆಲ್ಲಾ.
ನೀವ್ ಹಾಕೋರ್ನ.
ಹಓ ಮತ್ತೆ ಎಮ್ ಟೆ ಕ್ ಎದಕ್ ಮಾಡಕತ್ತೀವಿ ನಾವು.
ನಿತ್ಯವಂದ್ರೆ ಎಲ್ಲಾ ಮುಗಿಸೆ ಬರುದು.
ಅದ ಕರೆ ಬಿಡು. ಎಂ ಟೆ ಕ್ಕ್ ಎದಕ್ ಮಾಡಾಕತಿವಿ ನಾವೀಗ.
ಎಂ ಟೆ ಕ್ ನೀವು್ ದೊಡ್ಡ ದೊಡ್.
ಯ ಯಾರ ಕಂಪನಿ ವೋ ಮರಾಯ.
ಇಲ್ಲಿ ಬಸವೇಶ್ವರ್ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್ ಆಗಿ ಬರ್ಬೇಕಲ್ಲ.
ದೋಸ್ತ ಲೆಕ್ಚರ್ ಅವಾಗ ಎಷ್ಟ್ ಆರಾಮಿತ್ ಗೊತ್ತ ಅವ್ರದ ಲೈಫ್. ಹ ಅವ್ನೌನು ಗೌರ್ಮೆಟ್ ಸ್ಯಾಲ್ರಿ ತೊಳೊ ತೋಳ ಮಕ್ಳು ಆರಾಮ್ ಇರ್ತಾರ.
ಏ ನಂಗ ಅನಸ್ತದ ಅಭಿಷಕ್ ಅವರು ಕಷ್ಟ ಅವ್ರಿಗೆ ಗೊತ್ತ
ಏ ಏನ್ ಕಂಪ್ನಿಗ ಇದ್ದಷ್ಟ್ ಕಲ್ ಕೆಲ ಕಲ ಇದಂಕ್ರ ಇರಲ್ಲ ಅವ್ರ ಯಾರು ಬಯೋದಂಕರು ಬೈತ್ ಕುರಲ
ಎ ಬ ತರಪ್ಸಕ್ಕ ಅಂಗ ನಕೋಬ್ಣಿ
ಹ ಬೈತಾರ ಆದ್ರ ಅದು ದ ದೋಸ್ತ ನಾನ್ ನಿನ್ಗ ಒಂದ್ ಹೇಳ ನನ್ ನಾನಿನಗ್ ಹೇಳ ಬೆಳೆ ಇಲ್ಲ ನಾನನ್ ಎದಕ್ ಬಂದೇನ ಅನ್ನೋದು ಒಬು ನಾನು ಹೋದ್ ದಿನನೇ ಸಚಿನ್ಗ ಅಣ್ಣ ಅಂತ ನನ್ನ ಅಂತ ಹೇಳನಿಲ್ ನನ್ಗ ಅದು ಒಬ್ಬ ನಾನು ಏನ್ ಮಾಡಿದ ಮ ಸಂಡೆ ಫುಲ್ಸು ವಾರದ ದಿನ ಅದು ಇತ್ತುೋಸ್ತ ಹಪ್ಡೇ ಮಾಡಿದಾರ ಲೇಬರ್ಸ್ಗಳು ಒಂದು ಸೈಟಂದು ಸ್ಲ್ಾಬ್ ಹಾಕಕತ್ತಿದ್ರ ಅವ್ರ
ಹ್ಮ್
ಹ ನಾನ್ ಮರದ್ದಿನ ಸೋಮವಾರ ಏ್ ಮಾಡಿದೆ ಒಂದ ಬ್ಲಾಕ ಇ್ ಕ್ಯೂರಿಂಗ್ ನೋಡ್ೊಂಡ ಹೇ ಅದು ಕ್ಯೂರಿಂಗ್ ಮಾಡಿದ್ದಿಲ್ಲ ಅವ್ರು
ಹಾ
ಅದು ಫೋಟೋ ಹಾಕಕ್ ಬರಲ್ಲ ಯಾಕಂದ್ರೆ ಪಾತಿ ತುಂಬಾ ನೀರ್ ಇರಬೇಕು ಅಂದ್ರೆ ಹಾಕಕ್ ಚಲೋ ನೀರೆ ಇಲ್ ಆಮೇಲೆ ಅದು ಸ್ಲಾಬಿಂದು ಇಂದು ಫೋಟೋ ಹೊಡ್ದ ಹಾಕ್ಬೇಕುಂದ್ರೆ ಅದ್ರ ಕೆಲಸ ಏನನು ನಡದಿಲ್ಲ ಅವಾಗ ಅವ್ರು ಎದ್ದ ಎದ್ ಬಂದು ಕೆಲಸ ಮಾಡಕತ್ತಿದ್ರ ಈಗ ನ ಏನ್ಫೋ ಫಟೋ ಹಾಕ್ಲಿ ಅವಾಗ ಏ ಫೋಟೋ ಹಾಕ್ಾಕ್ ಬರಂಗಿಲ್ಲ ಯಾಕಂದೆ ನಿನ್ನ ಫೋಟೋನ ಅಪ್ಡೇಟೆಡ್ ಮಾಡ್ಬಹುದು ಅಂತ ನಾನನ್ ಬಿಟ್ಬಿಟ್ಟಿದ್ದೆ ಹ ಮಗ ನಾನ್ ಬಿಟ್ಟೇ ಬಿಟ್ಟೀಿನಿ ಅವ್ರರು ಕೆಲಸ ಮಾಡ್ಲಿ ಸ್ವಲ್ಪ ಏನಾದಾರ ಮಾಡ್ಕೊಳ್ಳಿ ಅಂತೇಳಿ ಕ್ಯೂರಿಂಗಗೆಗ ಹೇಳಳ್ ಬಂದೀಿನಿ ಮಾಡ್ರಿ ಅಂತೇಳಿ ದೋಸ್ತ ಜ ಎಲ್ಲ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡ್ ಒಬ್ಬೋಗ ಲೊಕಪುರ್ಗ್ ಬಿಡುದದಿತ್ತು ಅವ್ನ್ ಲೊಕಪುರ್ಗ್ ಬಿಟ್ಟೆ ನಾಷ್ಟ ಮಾಡಿ ಬರತ್ಲೆ ಟೈಮ್ ಹತ್ತ ಆಬಿಟ್ಟೈತಿ ಅಂದ್ರ ಟೈಮ್ ತಾಸು ಒಂಬತಕ್ಕ ನಾನ್ ನೋಡ್ಕೊಂಡೆ ಏನು ಇದ್ದಿಲ್ಲ ಹತ್ತಕ್ ನಾ ಹೋಗ್ ಬಿಟ್ಟು ಬಂದ ಒಂದ್ ತಾಸ ಆತು ದೋಸ್ತ ಅಲ್ಲಿ ಊರಾಗ ಫೋನ್ ಫೋನ್ ಬಂತು ನಿಂದಿಸಿದೆ ಸೂರಂದೆ ಎಪ್ಪ ಕಿರಣ್ ಹೆಂಗ್ ಬಯ್ದನ್ ಗೊತ್ತಾಲಿ
ಹ್ಮ್
ಕಣ್ಣಾಗ ನೀರ್ ಮ್ಯಾಲ ಅಂತರಲ್ಲ ನನ್ ಅಂತ ಅಂದ್ರ ಅ ಯಾವ್ನಾರ ಆಗಿದ್ ನ ಹತ್ತ ಬಿಡ್ತಿದ್ ನಂಗ್ ಸ್ವಲ್ಪ ಬೇಜಾರ ಆತಷ್ಟ ತ್ತ ನಾನ್ ಒಳ್ಳೆ ಭಯವಿದ್ದೆ ಕರೆ ನಿಮ್ಮ ಮಮ ತುಲ್ ಅಂತಿದ್ದೆ ನಾನ್ ಬ್ಯಾಡ ಅಂತೀ ಸೋರ್ ಸೋರ್ ಇಲ್ ಸೋರ್ಸರ್ ದೇ್ಂಗ್ ಬೇಕತ್ತಂಗೊತ್ತ ಚೀರ್ ಅವ್ನ್ ಬಾಜು ಯಾರ ನಿಂತ ಓಡೇ ಬಿಡ್ತರ್ ನೋಡ ಚೀರ್ ಚೀರ್ ಏ ನಿನ್ ಗೊತ್ತಾಗ್ತದಿಲ್ಲೋ ನೀನ್ ಹಿಂಗ್ ಯಾಕೋ ಮಾಡ್ತಿದ್ಯಾಾ ಹಿಂಗ್ ಮಾಡ್ತಾ ಇದ್ರೆ ನೀನು ನೀನ್ ಹಿಂಗ ಮಾಡಿದ್ರೆ ನಾ ನೋಡಪ್ಪ ಗೊ ಹೇಳ್ತಿ ನೋಡಪ್ಪಾ ನನ್ಗೆ ಹಓೋಗ ಲೆಕ್ಕಕ್ ಮಾತಾಡ್ಬಿಟ್ಟನ ಮಂಡ್ಯದಾವ ಬಿಟ್ಟೋಗ ಒಂತಾರಲ್ಲ ಲೆಕ್ಕಕ್ಕ್ ನೀ ಹಿಂಗ ಮಾಡಿದ್ರಲ್ ನಡಲಪ್ಪಾ ನೀನ್ ಹಿಂಗ್ ಮಾಡ್ಬಾರಡ್ದಪ್ಪಾ ಏನ್ ನೀನು ಹಿಂಗಗೆಲ್ಲಾ ಮಾಡ್ತಯಾ ನಾ ಏನ್ ಕೊಲೆಗಿಲ್ಲ ಮಾಡ್ದಡಂಗ ಮಾಡ್ತೇನಪ್ಪ ಬರೀ ಒಂದ್ ಫೋಟೋ ಕಳಿಸಲಾರ್ದ ಕಲೇ ಹುಡುಗ
ಹ್ಮ್
ಮಬು ಸುಳೆ ಮಗ ನೀ ಇನ್ನೆ ಸರ್ ಸಂಡೇ ಸುಟ್ಟಿರಿ ಏನು ಕೆಲ್ಸ ಮಾಡಿಲ್ರರಿ ಫೋಟೋ ಏನು ಅಪ್ಡೇಟೆಡ್ ಮಾಡಕ ಅವ್ರ ಏನು ಮಾಡೇ ಇಲ್ರಿ ನಿನ್ದ್ ಹೆಂಗ ಐ ಹಂಗ ಐತ್ರಿ ಅಂತ ಕುಂತೀನಿ
ಹ್ಮ್
ಯತ ಅನ್ ಹುಡುಗ ಇವಳ ಕುಂತೀನಿ ಬಾಯನ್ ಮತ್ ಸುರೋ ಕ್ಕಪೂರ್ಕ ಹೋಗಿಬ ಬಿಟ್ಟು ಬಂದೇರಿ ಅಂತ ನ ಅಂದೆ ಎದಕ್ ಬಿಟ್ಟು ಬಂದೇನಿ ಯಾಗ ಅಂತ ಸರ್ ಬಿಟ್ಟು ಬಂದೆ ರಿ ಮತ್ತೆ ಏನು ನಾನು ಬಸ್ ನಿಿಂದ್ರಲ್ಲ ಬಿ ಬಿಟ್ಟದಾಗ ಬಂದಿನಿ ನೀನ್ ಯಾರನಾರ ಕಳಸ್ಬೇಕಿಲ್ಲಾ ಅಂತ ಅಲ್ಲಿ ಸೈಟ್ನಾಗ ನನ್ ಬಿಟ್ಟು ಯಾರೊಬ್ಬನು ಇಲ್ಲ ಅದೋಗು ಅದ ಹೋಗು ಗೊತ್ತೈತಿ
ಮತ್ತೆ ಹೇಳಬೇಕು
ಕೇಳ ಹೋಗೋ ಗೊತ್ತೈತಿ ಆಯ್ತಪ್ಪಾ ನೀನ್ ರೋಕ್ ರ್ಕಿ ಆಕ್ಬಿಟ್ಟ ಅಲ್ಲಿ ಅಲ್ಲಿ ಬಟ್ಕುರ್ಕೀ ಬಿಡಬೋದಿತ್ತಲ್ಲ ಅಲ್ಲಿ ಬಸ್ ಬರ್ತವ್ ಅಂದ ಸರ್ ಅಲ್ಲಿ ಬಸ್ ಬರ್ತವ್ರ ಆದ್ರ ನಮ ಟೈಮ್ ನಿಗ್ ಬರ್ಲಿಲ್ರಿ ಯಾವು ಮತ್ ಅದಕ ಲೋಕಪುರ್ಗ್ ಬಿಟ್ಟೆ ಅಂದೆ ಆಯ್ತ್ ಅವ್ನ್ ಎದಕ್ ಹೋದ ಲೊಕ್ಕಪ್ಪುರ್ಗೆ ನೀನ್ ಯಾಕ್ ಬಿಟ್ ಬರಕ್ ಹೋದೆ ಅಂದಪ ಸರ್ ಅವ್ರು ಕೆಲ್ಸಕ್ ಹೋದ್ರಿ ನನಿಗೆನ್ ಗೊತ್ತರಿ ಅನ್ಡೆನಾನ್. ಎಲ್ಲದಕ್ಕೂ ಭಯ ಗೊತ್ತಾನ್ ಲೇಪ ಗಾಡಿ ತಗೊಂಡ್ ಎದಕ್ ನಾವು ಚಾ ಕುಡಕ್ ಸತ್ ಆಗ್ ಬಿಡ್ತ್ ಅವತ್ ಐದಕ್ ಚಾ ಕ ಕುಡಕ್ ಹೋಗಿದೀವಿ ನಾವ್ ಅದು ಸತ ಬೈದ ಸಂಬಂಧ ಎಲ್ಲಾ ಬಿಟ್ಬಿಟ್ಟುನ ನನ್ ಚಾ ಸುಮ್ನೆ ನಾಷ್ಟ ಮಾಡಿದನ ಅಂತ ಬಂದ್ಯಾ ಅವ್ನೂನ್ ಇನ್ನ ಯಾ ಸುಳೆ ಮಕ್ಕಲೆಪ್ಪ ಅವ್ರು. ಅದನ್ನ ಅದನ್ನ ರೀಸನ್ ಹೇಳ ಹ ಅದಲ್ಲ ರೀಸನ್ ಹೇಳ್ಬಂದ್ ನಾನು ಕಂಪ್ನಿ ಬಿಡುವಾಗ ಏನ್ರೀ ನಿಮ್ ಸ್ಟಾಫ್ ಸೀನಿಯರ್ಸ್ ಎಲ್ಲಷ್ಟು ಸಿಕ್ಕಾಪಿಟ್ಟಿ ಭಯತಾನ ನನ್ಗ್ ಇವ್ರಿಂದ ಅಡ್ಜಸ್ಟ್ ಆಗೋಲ್ದ ಅಂತೇಳಿ ಬಾಂಡ್ಬಿಟ್ನ್ಯ ನಾನ್.
ಯಾರಿಗ್ ಹೇಳಿದಿ.
ಹ ಹೆಚ್ಚಾರಿಗೆ.
ಹ್ಮ
ಎಚಾರ್ಗೆಳಿ ಬಂದ್ ಬಿಟ್ಟೆ ನಾನ್.
ಏನಂದವ
ಮೇಡಮ್ ಇದ್ಲಕ್ಕಿ ಹೌದಾ ಅದ್ ಸುಮ್ ಸುಮ್ನ್ ಸೂಕ್ಷ್ಮಗಿ ನಾವ್ ಹೇಳ್ತಿವಿ ತಗೋರಿ ಆಯ್ತ ಬುಡ್ರೀ ಅಂತ ನಂದ್ರ ಅವ್ರ ಅವ್ರ ನನ್ ಮುಂದ್ ಮಾತಾಡಲ್ಲ. ಆಮೇಲೆ ಅಕಿದ್ದ್ಯಾಂಗತಳವನ್ನ.
ಹ್ಮ್ ಹ್ಮ್ ಹಾ ಇವ ಹಾ
ಹ್ಮ್ ನಾನು ನನ್ ಕಳ್ಸಿದ್ನಲ್ಲ ಮೂರನು ನೀ ಹೇಳಿದ್ನೆಲ್ಲ ನಾನ ಹಿಂಗ್ ಹಿಂಗಾದ್ರ ಆಯ್ತ ಬಿಟ್ ಬುಂಡ್ಬಿಡು ಅಂದ ಬುಟ್ನಪವ ಅವ್ ನಾನ ಮೊದ್ಲೀ ಹೇಳಿದ್ದೇನಿ ಲೆಪ್ಪ ಕಿರಣ.
ಏನಂತ
ಮೊದ್ಲ ಸೂಕ್ಷ್ಮಿ ಹೇಳಿದ್ನವ ನನಗ ಅಲ್ಲಿ ಸೈಟ್ನ್ಯಾಗ ಸ್ವಲ್ಪ ಹುಷಾರಾಗಿರ್ಬೇಕ್ ಕು ಅವಡುಗ್ ಸರಿ ಇಲ್ಲ ಅಂತೆಲ್ಲಾ ಹೇಳಿದ್ ನನಗವ ನಾ ದಿಮಾಕಡಿಸಿ ಮೂರ್ ತಿಂಗಳ ಇರಕ ಇರ್ತನಂತಂತಂದು ಯಾಡ್ ಪ್ಯಾಕ್ ಪ್ಯಾಕ್ ಮಾಡ್ಕೊಂಡು ಏ ಔನೌನ್ ಅ ಫಾರೆನ್ ಟ್ರಿಪ್ ಹೋದಂಗೆ ಹೊದ್ಯಾ ಇಮ್ಮ ಅಲೋ ಅಕ್ಷ ಅವ ಅಲ್ಲೋ ಅಭಿಷೇಕ ನೀನು ಮೂರು ಟಿಂಗ್ಳ್ ಅಂತ ಹೇಳಿ ಎಂಟ್ ದಿನಕ್ ಹೊಳ್ಳಿ ಬಂದ್ ಹೊಳ್ಳಿ ಹೊಂಟಲ ಅಂತ ಅವ ಅಂದ ಹಿಂಗಿಂಗ್ ಐತಪ ನಾನು ಹೊಕ್ಕಿ ನೋದಪ ಅಂತ ಅಂದೆ ಆಫ್ ಸುಳೆ ಮಗ ಅದಾನ ಅಂತ ನಾ ಹೇಳಿದ್ನಲ್ಲೋ ನಿನಗ ಹಿಂಗ್ಯಾಕ್ ಮಾಡಿದೊ ಮರಯ ಫೋಟೋ ನೀನು ಒಂಬತ್ತಕ್ಕವು ಎತ್ತ ಎಂತರದಗ ಬಿಡ್ಬೇಕಿತ್ನ ಅಂದಪ್ಪವ ಅಲ್ಲ ಅದು ನಮ್ಗ್ ಗೊತ್ತಿಲ್ಲ ಅದನ್ನಾರ ಹೇಳ್ಬಳ್ ನೀ ಬೆಳಿಗ್ಗೆ ಎದ್ ಏನ್ ನೋಡ್ತೀ ಅದ್ನೆ ಹಾಕಂದಿದ್ರೆ ನಾವು ಹಾಕ್ತಿವಪ್ಪ ಹೌದಿಲ್ಲ ನಮಗೆನ್ಗೋತ್ ಅಪ್ಡೇಟ್ ಅಡ್ ಇರ್ಲರವೂ ಆಗ್ಬೇಕುಂದ್ರೆ ನನಿಗೆನ್ ಗೊತ್ತು. ಇ ಹುಡುಗ ಎಂತ ಆಪಸೂಳೆಮಗನಕಂಪ್ನಿ ಐತ ತಪ್ಪ ಮಾರ ಅಂದ ನಾನ ಅಲ್ಲೋ ನಾನಿಗೇಳಿನಿ ನೀ ನೀ ಹೇಳನ ಬಂದಿ ನೀ ಏನಾರ ಮಾಡ್ಕೊ ಅಂತಂದವ ಲಾಸ್ಟಿಗೆ.
ಹ್ಮ್ ಹ್ಮ್ ಹ್ಮ್
ನಾವ ನೋಡ್ ದೋಸ್ತ ಊರು ದೂರ ಐತಿ ನಾಕ್ ಕಿಲೋಮೀಟರ್ ಐತಿ ಬಂದ್ರು ನಿನಗೇನು ಸಿಗಲ್ಲ ರಾತ್ರಿ ಡಾಬಾದಾಗ್ ಉಣ್ಬೇಕು ನಿನ್ಗ್ ಅಡಿಗೆ ಮಾಡ್ಕೊಲಾಕ್ ಬಂದ್ರ ಹೋಗು ಇಲ್ಲಂದ್ರ ಹೋಗ್ಬ್ಯಾಡ ಅಂದಿದ್ದ ಅಡಿಸಿಟ್ಟಿ ನಾನ ಎಂಟು ಕಿಲೋಮೀಟರು ಉ ಲ್ಲೇ ಮೂರು ಹೊತ್ತು ಮುಂಜೆಲ್ ನಾಸ್ಟಾ ಬೇಕಂದ್ರು ನಾಕ್ ಕಿಲೋಮೀಟರ್ ಬರ್ಬೇಕು ಒಳ್ಳೆ ಹ್ಬೇಕು ಮಧ್ಯಾಹ್ ಬೇಕಾ ಒ ಬರ್ಬೇಕು ಒಳ್ಳೆ ಹೋಗ್ಬೇಕು
ಅದುಲೆ
ಕುಡಿಬೇಕಾ ಅಚ್ಚೆ ಅದಕ್ಕೂ ಒಳ್ಳೆ ಹೋಗ್ಬೇಕಾ
ಹ್ಮ್ ಹ್ಮ್ ಹ್ಮ್
ನಾಕ್ ನಾಕಕ್ ಕಿಲೋಮೀಟರ್ ನಾಕ್ಕಕ್ ಐದ್ಗುತ್ತ ಊರ್ ಎಂಟ್ರಿ ನಾಕಕ್ ಕಿಲೋಮೀಟರ್ ಒಳಗ ಬ ಅಂಗಡಿಗೆ ಮಾತ್
ಹ್ಮ್
ಐದು ಕಿಲೋಮೀಟರ್
ಅದ ಆಯ್ತಪ್ಪ
ಏನು ಪ್ರತಿ ಸಲ ಏನ್ ಒಂದೊಂದ್ ಹೊತ್ತು ಏಟ್ಲೆ ಒಂದೊಂದ್ ಹೊತ್ತು ಊಟ ಅಂದ್ರೆ ಎರಡ್ ಮೂರು ತಾಸಿ ಬಂದ್ಬ ಬಿಡತ ಟೈಮ್ ಬ್ಯಾಸ್ ಇಡೋದು ಹೋಗ್ಬ ಬಿಡ್ತೈತಿ
ಬ್ಯಾಸರ ಆಗ್ಯಾತ
ಹಿಂಗ ಹೋಗಿಂಗ ಬರತ್ತತ್ ಹಿಂಗ ಹಿಂಗಂದು ಸೈಡ್ ಹಂಗ ಹಡ್ಯಾಡತ್ಲೇ ಮಧ್ಯಾಹ್ನ ಆಗೇ ಬಿಡತ ಪ್ಪ ಮತ್ ಸಂಜೆ ಹಿಂಗ್ ಕುಂದ್ರತ್ಲೆ ಆಗ ರಾತ್ರಿಯಾಗೆ ಬಿಡ್ತಾ
ಹಾಗೇಳ್ಬಿಡುತ್ತು
ಹ ಮತ್ತೆ ಏನ್ ಚಂದಂತನ ಅಡ್ಡಾಡ್ದ ಅಡ್ಡ್ದ ನಂಗೆ
ಹತ
ನಾ ಎಷ್ಟು ಡ್ರೈ ಮಾಡಿದಿ ಗೊತ್ತ ಹಾಕಿರಣ ಎಲ್ಲರ ಮೇಸ್ ಸಿಗ್ತಾವವು ಇವ್ರು ಊಟ ತಂದ ಕೊಡ್ತಾರಂದಂಗ ಎಷ್ಟ ಟ್ರೈ ಮಾಡಿಂಗೆ ಇಪ್ಪ ಎಲ್ಲಾ ಎಂಬತ್ ರೂಪಾಯಿ ತೊಂಬತ್ತು ರೂಪಾಯಿ ಊಟ ಒಂದ್ ಊಟದ ಮಾಡಿದೆ ರೊಟ್ಟಿ ಊಟ ಮಾಡಿದೆ ದೋಸ್ತ ಫುಲ್ ಗ್ಯಾಸ್ಟಿಕ್ ಫುಲ್ ಗ್ಯಾಸ್ಟಿಕ್
ಹಾ
ಕಾಪು ಸುಡ ಹೋಗದ್ ಬಿಟ್ಟಾರ್ಲಿ ಅಂದಾಗ ಹೇಳ್ತನಿ ಬರೇ ನ ರಟ್ಟಿ ತಿನ್ನಾಕ್ ಬರಲ್ಲ ಅನ್ನ ತಿನ್ನಕ್ಬೇಕು ನಮಗ ಒಟ್ಟಿ ಹಸಿ ಎರಡ್ ರೊಟ್ಟಿ ಅದಕ್ ಸಲ್ತಾವ
ಹ್ಮ್ ಹ್ಮ್
ತೀರಾ ನಾವು ಹುಣ ತೇವಪ್ಪ ತೀರಾ ಹಂಗ ಕಮ್ಮಿಹುಣ್ಣಲ
ಹ್ಮ ಅಷ್ಟೇ
ಎಂತ ಹಿಂಗ ಹಿಂಗ ಅದು ಕೆರಡೆ ಎಲ್ಲಾ ವಜ್ಯ ಅದ
ಬಜೆ
ಈ ನೋ ಮನೋಜನ್ ಹೆಂಗ ಹೈತಿ ಹಣೆಬರಹ
ಈಗ ಬರ್ತಾ ನೋಡಿ ನಾಳೆ ಬರ್ತೀನ ಅನ್ನಾನ ಏನ್ ಮಾಡ್ತ ನ್ ಯಾರಿಗ ಹೊರ್ತ ಬರೀ ಅನ್ನ ಸರ ಕೊಡ್ತಾರಂತ ಮ್ಮ ಅವಂದು ಊರ್ ಹೊರಗದಂತ
ಅದೇ ಊರ ಹೊರಾಗ ಐತ
ಹತ್ತ ಕಿಲೋಮೀಟರ್ ಹೋಗ್ಬೇಕತ್ತ ದಿವ್ಸ ಗಾಡಿ ಬೇಡುದ ಆಗುದಿಲ್ಲಪ್ಪಾ ನನ್ ಕೈ ಆಗನ
ದಿವಸ ಗಾಡಿ ಬಿಡುದಂದ ಇನ್ಲಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ಲ್ಲಿ ನಂದ್ ಇನ್ನೊಂದ ಏನ್ ಗೊತ್ತೇನು ಈ ಸುಳೆ ಮಕ್ಳು ನಾವುಊಟಕಕ್ ಹೋಗ್ತೀನಿ ಅಂದ್ರೆ ಅದ್ರ ಪೆಟ್ರೋಲ್ ನಮ್ಮಿಂದನ
ಅದೇ ಅದೇ
ದಿನಾಕ ನೂರುಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು
ಹೌಂದು ಅದೇ ಗತಿ ಇರ್ತದ ಬೆಂಗ್ಳೂರ್ ಹಾಕಿದ್ರ ಇರ್ತಿದ್ಲಿ ಅಪ್ಪ ಅಲ್ಲಿ ಎಲ್ಲ್ ಬರ್ತದ ನನ್ಗೆ ಇಲ್ಲಿ ಹಾಕೆ ಅರ್ಳ ಮಕ್ಳು ಅನತಾರೆ
ಮತ್ತ ಹಂಗ ಹೋಗಕಿರೋಣ ಎಲ್ಲಾ ಹೇಳಣ ಚಿತ್ರಕಾರಗೆ ಹಚ್ಚಿದ್ದೆ ಅದ್ ಮಾಡಿದ್ನೇ ಮಾಡನೆ ಅವ್ನಂಗ ರೆಸ್ಪಾಂಡ್ ಮಾಡವಲ್ಲ ಅದನ್ನು ಹೇಳ್ದ ಬೇಕಾದ್ರೆ ನಿಮ್ಗ ಬಿ ಎಸ್ ಆರ್ ಕಂಪ್ನಿದಾಗ ಮಾಡಿಸ ಕೊಡ್ತಿದ್ದ ಜವಾಬ್ದಾರಿ ನಂದು ಎಲ್ ಹಾಕ್ಸು ಲೊಕೇಶನ್ ಜವಾಬ್ದಾರಿ ನಂದಲ್ಲ ಅಂತ ಅಂದಕ್ಕೆ ಮನೋಜ್ ನನಗ ಅಂದ್ರ ಚಿತ್ರಗಾರ್ಗ ಚಿತ್ರಗಾರ್ ಇಗೆ ಹೇಳ್ಯನ
ಹಾ
ಹ ಈ ತರ ಲೊಕೇಶನ್ ಚೇಜ್ ಮಾಡೋದು ನಮಗಿರಲ್ಲ ಬೇಕಾದ್ರೆ ಬಿ ಎಸ್ ಆರ್ ಯಾರ ನಾವವು ಹಾ ಕೊಡ್ತಿವಿ ಹುಡುಗ ಇನ್ಫ್ಲೂಯೆನ್ಸ್ ಮಾಡಿ ಹಾಕ್ ಕೊಡ್ತಿವ ಅಂತಂದ ಮಾತಾಡಿದ ಅಂತವ